ಯ ಜ ಕ ಮಸ ಕಾಮ ಹಓ ಮೇಡಮ್ ಕಾಫಿ ಆಯ್ತಾ ನಿಮ್ದ
ನಮ್ದು ಆಯ್ತಪ್ಪ ತಿಂಡಿ
ಏನ್ ಮಾಡ್ತಿದ್ರಿ
ಏನಿಲ್ಲ ನನ್ ಮಗಳ ಮನೆಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ
ಹೌದಾ ಹಾ ಹಾ ಹಾ ಮಗ್ಳ ಅಂದ್ರೆ ಇಲ್ಲಿ ಬೆಂಗ್ಳೂರ ಆಗಿದಾರಲ್ಲ ಅವ್ರ ಮನೆಗ
ಹ್ಮ್ ಬೆಂಗ್ಗಳೂರಾಗಿದಾರಲ್ಲ ಅವ್ರು ಅಶಿತ್
ಹ ಹೌದಾನ್ ಅ
ಚಿತ್ರನ್ನ ಮಾಡಿದ್ವಿ ತಿಂಡಿ ತಿಂದಕಂಡ್ವಿ
ವಾಯ್ಸ್ ಚೇಂಜ್ ಆಗಿದೆ
ಹ್ಮಞ ಹುಷಾರ್ರ್ಲಿಲ್ಲ ನಿನ್ನೆ ಎಲ್ಲ ಜ್ವರ ಚಳಿ ಬಾಳ ಹುಷಾರಿಲ್ದಂಗ ಆಗ್ಬಿಟ್ಟಿತ್ತು ಹಾಸ್ಪೆಟ್ಲಗ್ ಹೋಗಿ ಬಂದೆ ಚೆನ್ನಾಗಿದೀನಿವತ್ ಪರವಾಗಿಲ್ಲ
ಹೂಗ ಬಲಾಕ್ ಕುಲ್ಲಿ ಮತ್ತ ಮೇಮ್ಮ ಸಮಾಚಾರ ತಿಂಡಿ ದೋಸೆ ಪಲ್ಯ ಮಾಡಿದ್ದೆ
ಹ್ಮ್
ಆ ಒ ಫ್ರೆಂಡ್ ಶೋಭಾ ಅಂತೇಳಿ ಬಂದಿದ್ರು
ಹ್ಮ್
ಮಾತಡ್ತಾ ಕುತಿದ್ರು ಅಲ್ಲಿ ಯಾರ್ ಜೊತಿಗ ಹ್ಮ್
ಶೋಭಾ ಬಂದಾರಾ
ಹ್ಮ ಹ
ಹ್ಮ ಮತ್ತೆನನ್ ಮಕ್ಳು ಸ್ಕೂಲಗ್ ಹೋದ್ರ
ನಿ ಮಕ್ಳ ಸ್ಕೂಲಿಗೆ ಹೋದ್ರು ನಿಮ್ಮಮ್ಮ
ಹ್ಮ್ ಚೆನ್ನಾಗಾರ ಒಬ್ಬ ಸ್ಕೂಲ್ಗೆ ಹೋಗಿದ್ದ ನಮಂತೆ ಇನ್ನೊಬ್ಳ ಇನ್ನ ಸಣ್ಣಳಲ್ಲ ಇದಾಳೆ
ಹ್ಮ್ ಮತ್ತ ನೀವು ಬೆಂಗ್ಳೂಗ ಹೋಗ ಎಲ್ಲ ರಜಾ ಹಕ್ಸ್ತಿರಲ್ಲಾ ಸ್ಕೂಲ್ಲ ಏನು
ಅವಳು ಯವು ಕೆಜಿನಲ್ಲ
ಅದೇ ಅದೇ
ಯು ಕೆ ಜಿ ಬೇಬಿ ಸಿಟ್ಟಿಂಗ್ ಅಲ್ಲ ಪರವಾಗಿಲ್ಲ ಅಂತ
ಹ್ಮ್ ನಡಿಯತ್
ಹ್ಮ್ ಅಕ ನ್ ಇದ ಎಲ್ ಕೆಜಿ ಯು ಕೆ ಜಿ ಆದ್ಮೇಲ್ ನೋಡಣತಾರ ಅದಕ್ಕೆ ರಜೆ ಹಾಕ್ಸ್ಕೊ ಬರ್ತೀನಿ
ಹ್ಮ
ಹ
ಮತ್ತೆ ಇನ್ನನಮ್ಮ ನಮ್ಮ ಸಮಾಚಾರ ಇವತ್ತೇನ್ ಫುಲ್ ಬೆಂಗ್ಳೂರಲ್ಲೇ ಇರ್ತೀರಂಗ್ರ
ಹೂ ನಾಳೆ ಬರ್ತೀರಾ ನೀ ನೈಟ್ ನಾಳೆ ಬ ನಾಳೆ ಸಂಜೆ ಅಲ್ಲಿ ಹ್ಮ್ ಆ ಟ್ರಾಫಿಕ್ ಹಿಂಸೆ ಒಟ್ಟ ಮತ್ತೆ ಬೆಂಗಳೂರು ಆಗುತ್ತೆ ಹ್ಮ್ ಅಯ್ಯೋ ನಾನ್ ಅದಕ್ಕೆ ಏನ್ ಮಾಡೋದು ನೈಟ್ ಬಂದ್ಬಿಡ್ತನಿ
ಹ್ಮ್ ಹ್ಮ್ ಹ್ಮ
ನೈಟ್ ಬಂದ್ರೆ ಅವಳು ಮಲಕ್ ತಳ ಕಾಟ ಕೊಡಲ್ಲ ಬೆಗ್ ಎಷ್ಟೊತ್ತಕ ಇಲ್ ಬಂದ್ರೆ ನನ್ ಮಗಳು ಹ್ಮ್ ಇದ್ ಮಾಡ್ಕ ಕೊಡ್ತಾಳಿ ಕ್ಯಾಬ್ ಬುಕ್ ಮಾಡ್ಕ ಕೊಡ್ತಾಳ ಮನೆಗ್ ಹೋಗಕ್ಕೆೆ ಮನೆಗೆ ಹೋಗ್ತೀನಿ ನಮ್ಮ ಮನೇಲಿ ಕರ್ಕೊಂಡ್ ಹೋಗ್ತಾರೆ
ಹಾ ಹ್ಮ
ನೀನ್ ಬೆಂಗ್ಗಳೂರಲ್ಲಿ ಯಾವಾಗ್ಲೂ ಇಲ್ ಬಂದಿಲ್ಲಲ್ಲ ಅದಂಗ ನೋಡ್ಕಣದು ಬಸಿದ್ಯಾ ಹ್ಮ ಹ್ಮ್ ಏನ್ ಕೆಲ್ಸ ಮಾಡ್ತಲ್ಲಿ
ಸ್ಟಾರ್ಟಿಂಗ್ ಹೋದಾಗ
ಟೈಲರಿಂಗ್ ಹ ಒಂದ್ ವರ್ಷ ಟೈಲರಿಂಗ್ ಕಲಿಯೋಕ್ಕೆ ಅರವಿಂದ್ ಮ ಹ್ಮ್ ಹ್ಮ್ ಅಲ್ಲಿ ವರ್ಕ್ ಮಾಡಿದೆ ಒಂದ್ ವರ್ಷ ನಾನಂದ ಸ್ವಲ್ಪ ಜೋರು ಹ್ಮ್ ಅವರು ಹಾಕಿದ್ರು ಹ್ಮ್ಷ ಆದ್ಮೇಲೆ ಮತ್ತೆ ಹ್ಮ ಮ ಮದುವೆ ಆದ್ಮೇ ಮದುವೆ ಮುಂಚೆನಾ
ಹದ ನನಗೆ ಎರಡ್ ಸಾವಿರದ ಐದರಲ್ಲಿ
ಇದ್ರಲ್ಲ
ಎರಡ್ ಸಾವಿರದ
ಅಲ್ರಿ ತವಾಗ್ಲಲ್ಲ ಏಳ್ ಸಾವಿರ ರೂಪಾಯ ಹ್ಮ್ ನೀನು ಚೆನ್ನಯ ಅವಾಗ ಏಳ್ ಸಾವಿರ ಅನ್ನೋದು
ಹೌದು
ಅದು ಹದ್ನೇಳಳ್ು ಸಾವಿರ ಇಪ್ಪತ್ ಸಾವಿರ ಇತ್ತಂಗೆ ಎಪ್ಪತ್ ಸಾವಿರ ಎಪತ್ ಸಾವರ ಇದ್ದಂಗವ ಹದು ಹ್ಮ
ಹಂಗಾಗಿ ಪಿ ಯು ಸಿ ಮುಗಕ ಹ ಚಟ ಸಿ ಯ ಇಷ್ಟ ಚೆನ್ನಾಗಿರ ಸ್ಯಲ್ ಗೌಲ್ಲ ನಮ್ಮ ಮನೆ ಇನ್ನನೊಂದ ಸ್ಕೂಲ್ ಬಿ ಕಾಲೇಜ್ ಬಿಟ್ಟು ಪಮಿನೆಂಟ್ ಆಗ್ಬಿಟ್ು
ಹ್ಮ್ ಆಮೇಲೆ ಅಲ್ಲ ಐದ್ ವರ್ಷ ಎಂತ ಕರ್ಕೊ್ ಬಂದ್ರು ಮೇಡ ಹಜೆಡಿ ನಮ್ಮ ಇನ್ನ ಒಳ್ಳೆ ಗಂಡಸಗದು ಡ ಲಕ್ಷ ಸಾಭ ಹ್ಮ್
ನಿ ಹಗೆ ಮತ್ತೆ ನೀನಮ್ಮ
ಚಲ್ಲ ಇನ್ನೇನಪ್ಪಾ ಊಟ ಅಡಗೆ ಮಾಡ್ಬೇಕಾ ಇಲ್ಲ ಇಲ್ಲ ದೋಸೆ ಅಡು ತಕ್ಕ ಕಳ ನಾಲ್ಕಕ್ ಗಂಟೆಗೆ ಬರ್ತಾರೆ ನಾ್ ಹ ನಾ ಗಂ
ನೀವೇನ್ ಒಬ್ಬ್ರೇ ಇದ್ದೀರಾ ಮ
ಎ ಮ ಹ ಇಲ್ ನಾನು ಒಬ್ಳೇ ಇದ್ದೀನಿ ಅರ್ಷಿತ್ ಹತ್ತಾರ ಮನೆಗ್ ಹೋಗಿ ಬಂದಿದ್ದೀನಿ ಈಗ ರೂಮ್ ಅಲ್ಲಿ ಇದ್ದೀನಿ
ಹ್ಮ್
ಅವನ ಇಲ್ಲ ಸ್ಕೂಲಗ್ ಹೋಗಿದ್ದಾನೆ
ಹ್ಮ ಪು ಮಲಗಿದಾಳಾ ಅವ್ರ ಅಂಕಲ್ಲಿಗ್ ಮಾಡಸ್ಕೊಂಡಿದ್ರಲ್ಲ
ಹಾಕೊಂಡಿದ್ದಲ್ಲ ನಾನ್
ಿದೆೋಡ ನಿಮಗ್ ಮಾಡಕ ಟಾಸ್ಕ್ ಸ ಕೊಡ್ಸಿಲ್ಲ ಅವಳು ನಿಮಿಗೂ ಅಂಕಲ್ ನ ನೀವ ಇಬ್ಬರು ನಂಬರ್ ಇದನ್ ಮಾಡ್ರಿ
ವನ್ ಮಾಡಿದ್ನು
ಹ್ಮ
ಪ್ರತಿ
ಹ್ಮ
ಹ ಅದೇನ ಮೆಸೇಜ್ ಬರ್ತವೇ ನೋಡಕ್ಕ ಅಂತ ನಾನಿಗೆ ಗೊತ್ತಾಗಲ್ಲಲ್ಲ ಸಾಯಂಕಾಲ ಹೇಳ್ಕೊಡ್ತೀನಿ ಹಿಂದಾಳ
ಹ್ಮ ಅಲ್ಲ ಪೀರಪ್ಪ ನಂಬರ್ ಎ ಕೊ ಹ್ಮ
ಈಗ ಆಫೀಸಲ್ಲಿ ಇದರ್ತಾಡೆ ಮಾತಾಡಿ ಹೇಳ್ತೀನಿ ಗೊ ತ್ತಗ್ಬೇಕಲ್ಲ ಅಲ್ಲೇ
ಇಲ್ಲ ಹಡಿ
ಆನ್ಫೈಲ್ ನಂಬರ್ ಐ್ತರಿ ಸುನಿತಾ ನಿನ್ ಹತ್ರ ಐತಲ್ಲ ನಮ್ ಬರ್ರು ಅವ್ರತ್ರ ಐತಿ ಅಲ್ ನೀ ಹ ನನ್ನತ್ರ ಐತೆ ಅದಲ್ಲ ತ್ತ ಹೇಳ್ಬಿಟ್ಟು ಹ್ಮ್ ಶ್ರುತಿ ಆಲ್ಸ ಕೊಡಸ್ಬೇಕು ಶ್ರುತಿಗೆ ಶ್ರುತಿಗೆ ಅಲ ಶ್ರುತಿಗೆ
ನನ್ ನಂಬರು ನಿಮ್ಮ ಮಾವಗೂ ಕೊಡಸ್ರಿ ಅಂತ
ಒಂದ ಅವಳು ನಿನ್ನೆ ಇದ್ರಲ್ಲ ಕರ್ ಅಕ್ಕಂದ ಇದ್ರೆ ಮಾಡ್ಯಾರ ಕೊಡ್ತಿದ್ದೆ ಅಂತ ಮಾಡಕೊಟ್ನ ನೀನ್ ಮಾಡ್ಕೊಟ್ಟಿದಿ ಅಂತ ಅಕಿ ಹೇಳ್ಬೇಡಂದಿದ್ದಲ್ಲ ಹೇಳನಲ್ಲಾ ಹ್ಮ ಅದಕ್ಕೆೇ ಅ ಕರ್ಕಂಬರಕ್ಕೆಲ್ಲನ ಕ ಅಂತ ತೋರ್ ಇಲ್ಲಿ ಅರ್ಷಿದ ಅಂತ ಡೌನ್ಲೋಡ್ ಮಾಡುತ್ತೆ ಹ್ಮ್ ಹ್ಮ್
ಮಾಡಿ
ಮಾಡಿ ಇವ ಕೊಟ್ಟೆ ಅಡ್ಗೆ ಏನ್ ಮಾಡಂಗಿಲ್ಲ ನಾವು ಅಡ್ಗೆ ಮಾಡ್ಬೇಕು ಏನ ಚಿಕನ್ ಮಾಡಲ್ಲ ಅನ್ಕೊಂಡಿದ್ದೀವಿ
ಹ್ಮ್
ಅವರು ಗುರುವಾರ ತಿನ್ನಲ್ಲ ಇವತ್ ಮಾಡುವ ಸ್ವಲ್ಪನಾ
ಹ್ಮ್
ಹ್ಮ ವಾಪಸ್ ಬರ್ತೀನಿ ನಮ್ಮ ಮನೆಗೆ ಬಂದು ಬೆಳಿಗ್ಗೆ ಬರ್ತೇನಿ ಊರಿಗ್
ಮತ್ತೆ
ಮತ್ತೆ ಹೇಳ್ಬೇಕು ದುರಾ ಆಗುತ್ತ ನ ಒಂದೇ ಬಸ್ಸು ನಮ್ಮ್ ಮನೆದಾಗ್ಳಿಂದ ಹರ್ಷಿತೋರ ಮನೆ ಒಂದ್ ಬಸ್ ಲು ಅರ್ಧ ಗಂಟೆ ಇಪ್ಪತ್ ನಿಮಿಷ ಟ್ರಾಫಿಕ್ ಇದ್ರೆ ಅರ್ಧ ಗಂಟೆ ದೂರ ಏನಾಗಲ್ಲ ಅತ್ರನೇ ಹ್ಮ್ ಹ್ಮ್ ಈಗ ಏನಾರ ಅಕ್ಷಗೆ ಮನೆ ಮಾಡಿದ್ರೆ ದೂರ ಆಗ್ಬೋದು ಎಲ್ ಮಾಡ್ತಾರಾ ಮಾಡ್ತಾನ ಮಾಡಬೇಕ ಕುಂತಿವಿ ಮತ್ದಲಾಗ ಎದ್ರು ಇರ್ತಳ ನಾನ್ ಇರಲ್ವಲ್ಲ ಅಡುಗೆ ಮಾಡ್ ಅಲ್ಲಿಂದ ಊಟ ಮಾಡಿ ಹೋಗೋದ್ ಕಷ್ಟ ಆಗುತ್ತೆ ಅವಳಿಗೆ ಹ್ಮ್ ಅದಕ್ಕೆ ಈಗ ಇದ್ದಂಗೆ ಇರ್ಲಿ ಅಂದ್ ಕಂತೀವಿ ನೋಡ್ಬಕ್ ಏನ್ ಮಾಡ್ತೀವ ಹ್ಮ್ ಅದೇ ಅದೇ ನೀವಿದ್ರೆ ತೊಗೊಳಕ್ ಹುಡುಗಿ ಅಲ್ಲಿ ಸೇರ್ರಿಸಿದೀನಿ ನಾನು ಸ್ವಲ್ಪ ರಿಸ್ಕ್ ಅದವಲ್ಲ ಮುಗಿಸಿ ಬರೋನ
ಅಂತ ಸುಮ್ ಏನ್ ಬಂದ್ರುವ ಗುತ್ತೆಗೆ ಮಷ್ಟೆ ಮನೆ ಐತಲ್ಲಪ್ಪಾ ಸುಮ್ ನಲ್ಲೇ ಇತ್ತು. ಬಿಟ್ಟಗಳ ಮೇಲೆ ಅದನ್ನು ಯಾರಾರ ಕಬಳಿಸತ ಹ್ಮ್ ಆಯ್ತಂತಲ್ಲ ನಿನ್ ಹ್ಮ್ ಗಂಡ್ ಮಗು ಆಯ್ತಲ್ಲಾ ಅವ್ರಗಂತ ಅದೃಷ್ಟ ನೋಡು. ಬಾಳ ಚೆನ್ನಾಗ ನಮ್ಮ ಮಾವನ ಹುಟ್ಟಿ ಬಂದೈತಿ.
ಹ್ಮ್
ನಂಗೆ ಐತೆ ಸೇಮ್ ಹುಡ್ಗ ಮಾಮಗೆ ಐತಿ,. ಹೆಂಗ ಒಂದ ಗಂಡೆ ಆತಲ್ಲ ಬಿಡತ್ಲ ಹೋಗಿ. ಅದೊಂದ ಸಮ ನೋಡುಸುನೀತಾ ನಾನು ನನ್ ಮಕ್ಕಳಿಗೆ ನೋವು ಆಗುತ್ತೆ ಅಂತ ನಾರ್ಮಲ್ ಮಾಡಸ್ರಿಂದ ಸಿಸರಿನ್ ಏನ್ ಮಾಡಪ್ಪ ಗಿಡ್ಡಕ್ ಬರ ಇದ್ಲು ದಪ್ಪ ಇತ್ತು ಮೂರ್ ಒ ಮೂರ್ ಕೆಜಿ ಆರ್ನೂರು ಗ್ರಾಂ ಇತ್ತು ಅವನು ದೊಡ್ಡನು ಅದಕ್ಕೆ ಅತ್ಲಗೆ ಅವ್ನು ಹೇಳಿದ ಮೂರ್ನಾಲ್ಕು ಕಜಿ ಮೇಲೆ ಐತಿ ಪಾಪು ಅಂತ, ನ ತಡ್ಕೋಕ್ ಆಗಲ್ಲ ಅಂತ ಸಿಜರಿನ್ ಏನ್ ಮಾಡಸಿದೆ ಅೆ ಒಂದ್ ಎರಡು ದಿನ ಬಿ, ಇ ಉಳ್ದು ಬೆಳಿಗ್ಗೆ ಆ ವಷದ ಎರಡೇ ಕೆಜಿ ಇದ್ದಿದ್ದು.
ಅ ಜೊ
ಅವಳು ಮುಟ್ಟು ಸ್ಕೆನ್ ಇಲ್ಲ ಅಂತ ನಾರ್ಮಲ್ ಇದು ಮಾಡ
ಆ ಹಸರು ಇದು ಹಸರು ಇಲ್ಲ ಅಂದ್ರೆ ಮಕ್ಕಳೂ ಇದ್ ಮಾಡ್ಕೊಬೇಕು.
ಹಂಗ ಆತವಾ ನಾವ್ ಶ್ರುತಿಗ್ ಒಂದ ಎಲ್ಲಾರ ಆಗಿದ್ರೆ ಚೆನ್ನಾಗಿತ್ತು. ಭಾಳ
ರ್ನ್ ಹೌದು ಅಂತಂದು ಮೆಂಟ್ ಮಾಡ್ತಾಳೆ ಅವ ಮತ್ತೆ ಎ ಚೆಕ್ ಬುಕ್ ಎಲ್ಲಾ
ನೀಳ ಒಕ್ಕೇ ಬೇಕತ್ಲಗೆ ಸ ತಕ್ವನಿಗಾದ್ರೆ ಇಲ್ಲ ಅದ
ಹೌದು ಹತ್ತಿಂತ ಜಾಸ್ತಿ ಬೇಕಾದ್ ಆಗ್ಬ ಏನ್ ಆಗಲ್ ಇವ ಐ ಎಫ ಮೇಡ ಅಕೌಂಟ್ ಮಾಡಿಸ್ತವಿ
ಲೋನ್ ತಗಣಕ್ಕೆ
ಲೋನ್ ಕೊಡಲ್ ಏನ್ರ ಲೋನ್ ಕೊಡಲ್ವಾ ನಿಮ್ರಲ್ಲಿ ಪರ್ಸನಲ್ ಲೋನುರ ಹ್ಮ್ ಹ್ಮ ಮಾಡ್ತೀನ್ ಮೇಡಮ್ ಜಾ ಏನ್ ಹೇಳ್ತಿನ